ಹಲೋ ಸ್ವಲ್ಪ ಜೋರಾಗಿ ಮಾತಾಡಿ ಅಲೋ
ಹ ನಮಸ್ಕಾರ ಕೇಳ್ತೀವಾಗ ಹ್ಮ ಏನ್ ಮಾಡ್ತಿದರ
ನಾ ಸುಮ್ನೆ ಕೂತ್ಕೊಂಡಿದ್ದೀವಿ ನೀವು
ಹ ವಚನ ಬರಿ ಸ ಬರಿ
ಹ ಹೌದಾ ಅಂದ್ರೆ ಜಾಸ್ತಿ ಇರೋದ ಇರುತ್ತಾ ಬರಯೋದು
ಹ ಕ ಬೆಳಗ್ಗೆ ಹತ್ತು ಗಂಟೆಯಿಂದವರೆಗೆ ಎರಡು ಇನ್ನೂ ಬರ್ದಿಲ್ಲ
ಹೌದಾ
ಹ್ಮ
ನಾನು ಕೆಲ್ಸದಿಂದ ಇವಾಗಿವಾಗಿನೂ ಬಂದೆ ಇ ಬಕೆಯನ ಮಫಾ ಎಲ್ಲಾ ತೊಳತ ಸುಮ್ಮನೆ ಕೂತಿದ್ದೀನಿ ಅಂದ್ರೆ ಇವಾಗಿನ ಅಡ್ಗೆ ಮಾಡಕ್ ಹೋಗ್ಬೇಕು ನ ಇಲ್ಲ ಇಲ್ಲ ಇಲ್ಲ ಅಪ್ಪ ಅಮ್ಮ ಅವರು ಿತ್ತಲ್ಲ ಅಪ್ಪ ಅಮ್ಮನವಾಗಿನ ಕೆಲ್ಸಕ್ಕೆ ಹೋಗಬಿಿದ್ದ ಅಂತರು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ನನ್ಗೇನು ಕೇಳಿಸ್ತಾ ಇಲ್ಲ
ಈಗ ಕೇಳಿಸ್ತಿದ್ಯಾಾ ಹಾ ಹೇಳಿ ಅಪ್ಪ ಅಮ್ಮ ಇವಾಗ ಕೆಲ್ಸಕ್ ಹೋಗ್ ಬಂದಿದ್ದೀಾರಾ
ಹಾ
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ ಮನೇ ಎಲ್ಲಾ ಚೆನ್ನಾಗಿದ್ದೀಾರಾ
ಹಾ ಚೆನ್ನಾಗಿದ್ದಾರೆ ನೀವ ಮನೇಲಿ
ಹಾ ನಾವು ಚೆನ್ನಾಗಿದ್ದೀವಿ
ಹ್ಮ್ ಮತ್ತೆ ಏನ್ ಊಟ ಮಾಡದ್ರಿ
ಆಹ ನಾವು ಕೋ ಕೋಳಿ ಸಾಂಬಾರು ಮತ್ತೆ ಪಲಾವ್ ಊಟ ನೀವ ಇನ್ನು ಏನ್ ಅಡ್ಗೆ ಮಾಡ್ಬೇಕ ಅನ್ಕೊಂಡಿದ್ದೀರಾ
ಅಂದ್ರೆ ಏ ಅಂದ್ರೆ ಏನಾದ್ರೂ ಕಮ್ಮಿ ಸಮಯದಲ್ಲಿ ಆಗುವಂತ ಅಡಿಕೆ ಮಾಡ್ಬೇಕ ಅಂತ ಅಂತ ನಿಮ್ಗೆಾದೂ ಗೊತ್ತಿಲ್ಲ ಅಂದ್ರೆ ತಿಳ ಸರ್ ಮಾಡ್ಬಿಟ್ಟು ಅರಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದ್ರೆ ತಿಳಸರ್ ಅಂದ್ರೆ ಬೇಗ ಆಗೋಗ್ಬಿಡುತ್ತೆ ಅಲ್ವಾ ಹ್ಮ್ ಅಂದ್ರೆ ಟಮಾಟೆನ್ನ ಬಿಕ್ ಮಿಕ್ಸಿಿಗೆ ಹಾಕೊಂಡು ಟಮಾಟ ಮತ್ತೆ ಬೆಳ್ಳುಳ್ಳಿ ಅವೆಲ್ಲದನ್ನು ಮಿಕ್ಸಿಿಗೆ ಹಾಕೊಂಡು ಕೊಂಡು ಆಮೇಲೆ ಒ ಹಾಕ ನೀರ್ ಬಿಟ್ರೆ ಅಷ್ಟೇ ಆಗೋಯ್ತು ಅಲ್ವಾ
ಹ್ಮ್
ಆ ಆಮೇಲೆ ಒಲೆ ಮೇಲೆ ಅನ್ನ ಸಿಗ್ತಿದ್ರೆ ಗಾಂಜಿ ಬಸಿದ್ರೆ ಮುಗ್ದೋಯ್ತು ಅಲ್ವಾ ಹ್ಮ್
ನಿಮ್ಗೆ ಯಾವ ಅಡ್ಗೆ ಮಾಡೋದಂದ್ರೆ ತುಂಬಾ ಇಷ್ಟ
ನನ್ಗೆ ಅಡಿಕೆ ಮಾಡದ ತುಂಬಾ ಇಷ್ಟ ನಾನು ಅಡಿಕೆ ಮಾಡಿ ಆ ಬೇರೋಗಿ ಊಟ ಬಡಿಸತಾಗ ಅವ್ರ ಮನ್ಸ್ ಪೂರ್ತಿ ತಿಂತಾರೆ ಅಲ್ವಾ ಅದಂದ್ರೆ ತುಂಬಾ ಇಷ್ಟ ಆಗುತ್ತೆ ನನ್ ಎಲ್ಲಾರ ಹ ಎಲ್ಲಾರು ಊಟ್ಟಿ ಕತತಂತ ತುಂಬಾ ಆಶೆ
ಹ ನೀವು ಬಿಡಿ ನಿಮಗೆ ತುಂಬಾ ಆಸೆ ಅನ್ಸುತ್ತೆ ಬೇರೆಯವ್ರಿಗೆ ಅದೆ ಮಾಡಿ ಹಾಕ್ಬೋುದ ಅಂದ್ರೆ
ಹ್ಮ್ ಅವ್ರ ಹೊಟ್ಟೆ ತುಂಬಾ ತಿಂದ್ರೆ ಅಷ್ಟು ಸಾಕಲ್ಲ ಅವೆ ಅಲ್ವಾ ನ ಮಾಡಿದ ಪ್ರತಿ ನಮ್ಮ ಕೆಲ್ಸ ಚಕ್ಕು ಅರ್ಥ ಸಿ ಹೇಳದು
ಮತ್ತೆ ನಿಮ್ಗೆ ಏನಾದ್ೂ ಒಂದ್ ಕತೆ ಗೊತ್ತಾ ಅದ್ವಾ ಯಾವ್ದಾದ್ರು ಇದಕ್ ಹೋಗಿದ್ರ ಪ್ರವಾಸಕ್ಕೆ
ಹಾ ಪ್ರವಾಸಕ್ಕೆ ಹೋಗಿದ್ದೀ ನೀ ಹೋಗಿಲ್ವಾ ನಿಮಗೆ ಆಥರ ಅನುಭವ ಯಾದು ಆಗಲ್ದ
ಹ್ಮ ಅಂದ್ರೆ ನಿಮ್ಗೆ ಗೊತ್ ಅಂದ್ರೆ ನೀವು ಸಣ್ಣ ವಯಸ್ಸಲ್ಲೆಲ್ಲಾ ಇದ್ದಾಗ ಈ ಫೋನ್ ಇರ್ಲಿವಲ್ಲ ಹೇಗೆ ಹಾ ಅಂದ್ರೆ ಸಮಯ ಏನ ಕಡಿತಿದ್ರಿ
ನಾ ನನ್ನೆ ನಮ್ಮ ನನ್ನ ಹೊಡ ಹೊ್ದವ್ರು ಇಬ್ರು ಅಕ್ಕಂದಿರು ಇಬ್ರು ಅಣ್ಣಂದಿರು ಒಬ್ಬ ತಮ್ಮ ಇದ್ದ
ಹ್ಮ
ಅವ್ರ ಜೊತೆ ಕಿತ್ತಾಡೋ ಅಷ್ಟಗಳೇ ಎಲ್ಲಾನೇ ಟೈಮ್ ಮುಗ್ದೋಯ್ತು ಅವ್ರ ಜೊತೆ ಕಿತ್ತಾಡಿದ ಸಮಯಗಳು ಎಲ್ಲ ಅವಾಗ ಅನ್ಸುತ್ತೆ ಅವಾಗ ಆ ಕ್ಷಣನ ಕಳಿಬೇಕಾದ ಇಲ್ಲ ಅದು ತುಂಬಾ ಪ್ರಾಮುಖ್ಯತೆ ಹೊಂದಿದೆ ಅದು ತುಂಬಾ ಮತ್ತೆ ಜೀವನದಲ್ಲಿ ಯಾಕೆ ಸಿಗೋದಿಲ್ಲ ಅಂತ ಗೊತ್ತಿರ್ಲಿಲ್ಲ ಆಾಗ ತ ಎಂದ್ರೆ ಈತರ ಗೊತ್ತಾಗಿದ್ರೆ ಆ ಜೀವನ ಪ್ರತಿ ಕ್ಷಣ ಬದುಕ್ಸಿದೆೆ ಬದ ಣ ಜೀವಿಸ್ತಿದೆ ಬಟ್ ಅಲ್ದೆ ಮುಗ್ದೋಯ್ತಲ್ವಾ ಬಟ್ ನ ನಿಂಗೆ ಹಾ ತುಂಬಾ ಖುಷಿ ಆಗತ್ತೆ ಹಾ
ಹ್ಮ್ ಮತ್ತೆ ನಿಮ್ ನೀವ್ ಯಾವ್ದು ಆಟ ಆಡಿಲ್ವಾ ಸಂಡ್ ವೈಸ್ ಅಲ್ಲಿ ನಾವಂದ್ರೆ ಕ್ರಿಕೆಟ್ ವಾಲಿಬಾಲ್ ಅಂದ್ರೆ ಈ ಕುಂಟೆಬಲೆ ಚೌಕಾಬಾರ ಎಲ್ಲಾ ಆಟಾಡ
ನಿಮ ನಿಮಗ್ ಗೊತ್ತಾ ನನ್ಗೆ ಹಓಲಿ ಆಡೋದು ಇ ಅಂದ್ರೆ ಒಳ್ಳೆ ಇಷ್ಟ ಬಟ್ ನಾನು ಇದುವರೆಗೂ ಆಡಿಲ್ಲ ಹಂಗೆ ಬೇರವ ಗೆ ಬಣ್ಣ ಹಾಕೋುದು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ನನ್ಗೆ ಗೊತ್ತಿಲ್ಲ ನಾನನ್ ಯಾಕೆ ಈತರ ಆಡ ಇಲ್ಲ ಹಿ ಅಬ್ಬಾನ ಅಂತ
ಹ್ಮದ
ನೀವು ಹೋಲಿಯ ಬಾಡಿದ್ದೀರಾ
ವನ್ ನವು ಕ ಅದೇ ಅ
ನೀ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ
ಕ ಕೊ ಚ
ಹ್ಮ
ಹಾ ನಾ
ಹ್ಮ್
ಏ ಮಾಡ
ಹ್ಮ್ ಹ್ಮ್
ಳಿ ಜ
ಹ್ಮ್
ಅ ಯ ಒ ನಿ ಯ
ಹೌದಾ ಇಡಿ ನಮ್ಮ ಮುಂದೆ ಇನ್ನು ಜೀವನ ತುಂಬಾ ಎಲ್ಲಾ
ಹ
ಹ್ಮ್ ಹ್ಮ್ ಅಷ್ಟಚ ಹ್ಮ ಮತ್ತೆ ಯಾದ್ರು ಅಂದ್ರೆ ನೀವು ತುಂಬಾ ಇಷ್ಟಪಟ್ಟ ದಿನ ಯಾದ್ ರೀತಿಯಾ
ಹಾ ಹೋಗ ಸ ಹ್ಮ ನಿಮಷ ಅಂದ್ರೆ ಎ ಹತ್ತನೇ ತರಗತಿಯಲ್ಲಿ ಕರ್ಕರ್ಮ್ ಆಗಿದ್ರು ಹ ಯಾವದಕ್ಕೆ ಅಂದ್ರೆ ಇದದು ಕರ್ಕೊಂಡ ಹೋಗಿದ್ರು ನಮ್ಗೆ ತಲ್ಕಾಡ್ ತಲ್ಕಾಡಲ್ಲಿ ಒಂದು ಕೆರೆ ಕೆರೆನು ನ ಜನ ಬತ್ತಿ ಲಾದನಗೆ ದೆ ಅದ್ರಲ್ಲಿ ನಂತ ್ರೆಂಡ ನೀರ್ ಬಂದೆ ತುಂಬಾ ವಯ ಬೀೋದು ಅವ್ರಿಗೋಸ್ಕರ ನನ್ ಫ್ರೆಂಡು ಕೂಡ ಇಂಗ ಒಬ್ಳ ಗೆಳಕಿ ಕೂಡ ಆಡಕ ಆಡಕ್ ಹೋಗುದಿಲ್ಲ ನಾನ್ ಮಾತ್ರ ಸರಯ ಮಾತಾಡ್ದು
ಹ್ಮ್ ನೀ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಕೇಳಿಸ್ತಿಲ್ಲ ನಿನ್
ಆಮೇಲೆ ನೀವೆ ಎಲ್ಲೂ ಹೋಗ್ತಿಲ್ವಾ ಅದ್ ಬಂದೇ ಹತ್ರದ ನಾ ಹೋಗಿದ್ದೆ
ಅಪ್ಪ ಅಮ್ಮ ತುಂಬಾ ಅಂದ್ರೆ ಅವರ ಚಗಕಿನ ಬಡತನ ಇತ್ತು ಅಂದ್ರೆ ಆ ಹಣಕಾಸಿಗೆ ತುಂಬಾ ತೊಂದ್ರರೆ ಆಗ್ತ್ತ ಅದಕ್ಕೆ ಎಲ್ಲ ಹೋಗಿರ್ಲಿಲ್ಲ ನಾು ನೀವ ಹೋಗಿಲ್ಲ
ಹ್ಮ್ ಸಕ್ಕಿಲ್ಲ ಹಾ ಹ್ಮ್ ಹದು ನಗೆ ಅದಐ
ಹ್ಮ್
ಅದ
ಹ್ಮ್
ಗೊತ್ತ ಇದೆಲ್ಲಾ ಚೆನ್ನಾಗಿರುತ್ತದೆ ನೀವು ಒಂದ್ಸರಿ ಶೃಂಗೇರಿಗೆಲ್ಲಾ ಹೋಗ್ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಿಮ್ ಇವತ್ತು ಕ್ರಿಕೆಟ್ ಇದೆಯಲ್ಲ ನೀವು ಆರ್ ಸಿ ಬಿ ಫ್ಯಾನ್ ಅ ಆರ್ ಸಿ ಬಿ ಅಭಿಮಾನಿ ಅಲ್ವಾ ನೋಡಕ್ ಹೋಗ ಾ
ಅಂದ್ರೆ ನಾಳೆ ನಂಗೆ ಪರೀಕ್ಷೆ ಇದ್ದ ಕಾರಣಕ್ಕಾಗಿ ಹೋಗ ಆಾಗಿಲ್ಲ ಅಂದ್ರೆ ಆ ನಂಗೆ ತುಂಬಾ ಭರವಸೆ ಜಾಸ್ತಿ ಇದ್ದಿನ ಗೆಲ್ಲ ಅಂತ ಅದಕ್ಕೆ ನೋಡಕ್ ಹೋಗಿಲ್ಲ ನೀವ್ಯಾಕ ಹೋಗಿಲ್ಲ
ಅಂದ್ರೆ ನಾ ನಂಗೆ ಈ ಕ್ರಿಕೆಟ್ ಅಲ್ಲಿಲ್ಲ ಅಷ್ಟು ಆಸಕ್ತಿ ಇಲ್ಲ ನಂಗೆ ಬರೆಯೋದ ಆಗ್ ಕೂಡುತ್ತೆ ಇನ್ನು ತುಂಬಾ ಇದೆ ಬರೆಯೋದು ಬೆಳಗ್ಗೆ ಹದ್ ಗಂಟೆಯಿಂದ ಬರಿತೀರಿ ನೀ ಇನ್ನೂ ಬರ್ದ ಆಾಕಿಲ್ಲ ನೋಡ್ಬೇಕು ನಾಳೆ ಪರೀಕ್ಷೆ ಬೇರೆ ಇದೆ ಮತ್ತೆ
ಸ್ವಲ್ಪ ವಿಶ್ರಾಂತಿ ತಗೋೊಳ್ಳಿ ಆಗಿಲ್ಲ ಅಂದ್ರೆ
ವಿಶ್ರಾಂತಿ ತಗೊಂಡ್ರೆ ನಾಳೆ ಹೇಳಿದ್ದು ಲ್ಯಾಬ್ ಅಲ್ಲಿ ನನ್ನ ವಿಶ್ರಾಂತಿ ಕೊಡಸ್ತಾರೆ ಮೇಡಮ್
ಇ ಚನೆ
ಚೆನ್ನಾಗಿ ಮೂದ ಓದಿ ಓದಿ ಹಓದಿ ಸಾಕ ಹೋಗ್ಬಿಟ್ಟಿದ್ದಿದೆ ಹ್ಮ ಮತ್ತೆ ನೀವು ಹ ಹಾಗೀನ್ ಕಮ್ಮ ಅದ ಕೇಳಿಸುದಿಲ್ಲ ಮಾತಾಡೋುದಂ ಹಾ ಇವಾಗ ಕೇಳಿಸ್ತೀನಿ ಹೇಳಿ
ಹಾ ಅಂದ್ರ ಆ ಹೇಳಿ ಏನೋ ಹೇಳ್ತಾ ಇದ್ರಿ ಅಲ್ಲ
ಹ ಮತ್ತೆ ನೀವ ಚೆನ್ನಾಗ್ ಮಾತಾಡ್ತಿರಿ ಎಲ್ ಮಾತಾಡೋದ್ನ ಕಲ್ತ್ರಿ
ಹಾಗೇನಿಲ್ಲ ಅಂದ್ರೆ ಚಿಕ್ಕ ಅಂದಜ್ಕ ವಯಸಿಂದ ಅಕ್ಕ ಅಂದಿರೋ ಅಣ್ಣಂದಿರಲ್ಲ ಮಾತಾಡಿ ಮಾತಾಡಿ ನನ್ ಅನ್ಸುತ್ತೆ ನನ ಅಷ್ಟೊ ಚೆನ್ನ ನಂ ಮಾತಾಡತಿಿಲ್ಲ
ಹ ಹೌದಾ ಮತ್ತೆ ಎಲ್ಲ ಪ್ರವಾಸ ಅಂದ್ರೆ ಪ್ರವಾಸಕ್ಕೆ ಹೋದಾಗ ಅಲ್ಲಿ ನೆನಪುಗಳು ಯಾವ್ದೀ ಹಾ ಇ ಒಂಚ ದಿನ ನೀವು್ ಪ್ರವಾಸಕ್ ಹೋಗೇ ಇಲ್ವಾ
ಹಾ ಹೋಗಿದ್ದೀನಿ ಅದೇ ಹೇಳಿದ್ನಲ್ಲ ತಲ್ಕಾಡಲ್ಲಿ ನೀರ್ ಇತ್ತು ಆತರ ಹೋಗಿದ್ದೀನಿ ಅಲ್ಲಿ ನಮ್ ಗುರು ಗಳೆಲ್ಲ ನಮ್ಗೆ ಊಟಕ್ಕಾಗಿ ಪಲಾವ್ ಮಾಡ್ಕೊಟ್ಟಿದ್ರು
ಒಂದ್ಸಲ ನಾನು ನಂದ ತಮ್ಮ ಎಲ್ಲ ಶಾಲೆ ಕಡೆಯಿಂದ ಪ್ರವಾಸಕ್ಕೆ ಹೋಗಿದ್ವಿ ಆ ಎಲ್ಲ ಒಂದ ನಿಲ್ಸಿದ್ರುಂದ ನಂದಿ ಎಲ್ಲ ಅವನ್ನ ನೋಡ್ಕೊಳ್ಳೋದಿತ್ತು ಅಂತ ನಾನು ಸುಮ್ಮ್ನೆ ಇದ್ದೆ ಹಾಗಾಗಿ ಒಂದ್ ಹತ್ರ ಅಂದ್ರೆ ಸಸ್ಯಹಾರಿ ಆದ್ರೆ ಉಚಿತವ ಊಟ ಕೊಡ್ತಿದ್ರು ಉಚಿತನ ಅಷ್ಟೇ ಚಿತಲ್ಲ ಒಂದು ಮೂವತ್ ರೂಪಾಯಿ ತಗ ಕೊಡ್ತಿದ್ರು ನ ಸಸ್ಯಹಾರಿ ನ್ ಮಾ ಸಾರಿಲಿ ನೀರ್ನ್ನ ಇಪ್ಪತ್ ರೂಪಾಯಿ ಕೊಡ್ತಿದ್ರು ನ ತಮ್ಮ ಕೇಳ್ದ ನಂಗ ಅಕ್ಕ ಮೀನ್ ಕೊಡ್ಸಕ್ಕ ನನ್ ಮೀನ್ ತಿನ್ಬೇಕು ಅಂತ ನಾನು ಭಯ ಬಿಟ್ಟು ಅವಯು ಅವನ್ಿಗೆ ಮೀನ್ ಕೊಡಸ್ಲೇ ಇಲ್ಲ
ಹ್ಮ್
ಗೊತ್ತಾ ಇದುವರೆಗೂ ಅವ್ ನನ್ಗೆ ಯಾವಾಗ್ಲೂ ಬೈತಾನೆ ನಿನ್ ಯಾಕೆ ನನ್ಗೆ ಮೀನ್ ಕೊಡಿಸಸ್ತಿಲ್ಲ ಆಗ ನಾನನ್ ಪ್ರವಾಸಕ್ ಹೋದಾಗ ಅದನ್ನ ನಾನ ಇನೇ ಮಾಡ ಆಗ್ಲಿಲ್ಲ ಅ ನೀನ್ ಯಾಕ ಕೊಡ್ಸಿಲ್ಲ ನನ್ಗೆ ಅಂತ ಇವಾಗ್ಲೂ ಬೈತಾನೆ ಗೊತ್ತಲ್ಲ
ಅಂದ್ರೆ ನೀವ್ ಮಾಡಿದ್ ಒಂದ್ ರೀತಿ ಒಳ್ಳೇದ ಯಾಕಂದ್ರೆ ಆದ್ರೆ ಅವ್ರಗಡೆ ಎಲ್ಲಾದ್ರೂ ಹೋದಾಗ ಈ ಮಾಂಸಾಹಾರಿ ಮೀನ್ ಅವೆಲ್ಲಾ ತಿನ್ಬಾರ್ದು ಯಾಕಂದ್ರೆ ಅದು ಒಳ್ಳೇದಲ್ಲ ಅಲ್ವಾ
ಆ ಒಳ್ಳೇದಲ್ಲ ಆದ್ರೆ ಹಂಗಲ್ಲ ಈಗ ಮೂಳೆ ಏನಾದ್ರು ಗಂಟ್ಲೆ ಒಳಗಡೆ ಹೋಗ್ಸಗ ಹಾಕೋಬಿಟ್ರಿ ಯಾೆ ಬಂದ್ರೆ ಅಲ್ವಾ ಅಂತ ಕೊಡಿಸ್ತೀರಾ
ಹ ಅಂದ್ರೆ ಇನ್ನು ತುಂಬಾ ಸಮಯ ಇದೆ ಅಲ್ಲ ನೀವು ಕೊಡ್ಸೋಕ್ ಆಗುತ್ತೆ ನೀವ ಯಕೆ ಇಷ್ಟೊಂದು ಬೇಜಾರ್ ಮಾಡ್ಕೊತೀರಾ ಇನ್ನೊಂದ್ಸಲ ಏನಾದ್ರು ನೀವ್ ಯಾವ್ತರ ಹೋದಾಗ ನೀ ಇಬ್ರ ಅಕ್ಕ ಅಂದ್ರೆ ಅಕ್ಕ ನಿಮ್ ತಮ್ಮನ ಇರೋದು
ಹಾ ಹಾ ಹೌದು
ಹ ಹೋಗಿ ಆರಾಮಾಗಿ ಮೀನ್ ಎಷ್ಟ ಅಷ್ಟು ತಿಂತಾರೋ ಅಷ್ಟು ಮೀನನ್ನ ಕೊಡಸ್ಕೊಂಡು ತಿನ್ಸ್ಕೊಂಡ್ ಬನ್ನಿ
ಹೌದಾ ನಿಮ್ ಜೊತೆ ಮಾತಾಡಿದ ನಂಗೆ ತುಂಬಾ ಖುಷಿ ಆಯ್ತು ಧನ್ಯವಾದಗಳು
ಧನ್ಯವಾದಗಳು